ಹಾ ಅಯಾ
ಹ ಕೇಳಿಸತಿದೆ ಚೆನ್ನಾಗಿದ್ಯಾ
ಹಾ ನೀನ್ ಚೆನ್ನಾಗಿದ್ದ್ಯಾ
ನಾನು ಚೆನ್ನಾಗಿದ್ದೀನಿ ಏನು ಮಾಡ್ತಿದ್ದೆ
ಏನಿಲ್ಲ ಇವಾಗ ಮಲ್ಕೊಂಡಿದ್ದೆ ಎದ್ದ್ ಕೂತಿನಿರ್ ಹಗೆ
ಹೌದಾ
ಹ್ಮ್ ನೀನೇನ್ ಮಾಡ್ತಿದ್ಯಾ
ನಾನು ಏನಿಲ್ಲ ಟಿ ವಿ ನೋಡ್ತಿದ್ದೆ
ಮತ್ತೆ ಟೀ ಕಾಫಿ ಎಲ್ಲ ಆಯ್ತಾ
ಹ್ಮ ಟೀ ಕಾಫಿ ಇವಾಗ ಜಸ್ಟ್ ಆಯ್ತು ಇವಾಗ ಟೀ ಕುಡ್ದ ನಿನ್ ಟೀ ಆಯ್ತಾ
ಇಲ್ಲ ನಾನ ಇನ್ನು ಇವಾಗ ಎದ್ದು ಕುಂತಿದ್ದೀನ ಹಾಗೆ
ಹೌದಾ ಮತ್ತ್ ಯಾವಾಗ ಟೀ ಕುಡಿಯದು
ಈ ಇನ್ನೇನಿಲ್ಲ ಡೈರೆಕ್ಟ್ ಊಟಾನೆ ಮಾಡೋದಿಂದ
ಹೌದೇನು
ಹ್ಮ್
ಹ್ಮ್ ಮತ್ತೆ ಏನು ಸಮಾಚಾರ
ಮತ್ತೆಲ್ಲೋ ಟ್ರಿಪ್ಪಿಗೆ ಹೋಗಿದ್ದಲ್ಲ
ಹೋಗ ಧರ್ಮಸ್ಥಳ ಕೊಲ್ಲೂರು ಕೊಡ್ಚಾದ್ರಿ ಮತ್ತೆ ಇನ್ನೊಂದು ಯಾವ್ದ್ದ ಊರು ಸೌತಡ್ಕ ಗಣಪತಿ
ಹಾ
ಹ್ಮ್ ಹೋಗ್ ಬಂದ್ವಿ ಸೌತಡ್ಕ ಗಣಪತಿ ತುಂಬಾ ಚೆನ್ನಾಗಿದೆ ಅಂದ್ರೆ ಫುಲ್ಲ ಹಿಂಗಂದ್ರೆ ಈಗ ಫುಲ್ ಗಂಟೆ ಗಂಟೆ ಫುಲ್ ಆ ಕಡೆ ಕಡೆ ಎಲ್ಲ ಗಂಟೆ ಜನರು ಹಿಂಗೆ ದೇವ್ರಥ ಅರ್ಕೆ ಕೇಳ್ಕೊಂಡು ಗಂಟೆ ಕಟ್ಟಬೇಕಲ್ಲಿ ಅವಾಗೆಲ್ಲ ನಿಜ ಆಗುತ್ತೆ ಅಂತ ಪ್ರತೀತಿ
ಹ್ಮ ಹಾ
ಹ್ಮ್ ಅದ್ ಚೆನ್ನಾಗಿದೆ ಸೌತಡ್ಕ ಗಣಪತಿ ಚೆನ್ನಾಗಿದೆ ನಾನು ಏನು ಗಂಟೆ
ಕಟ್ಟಬೇಕಿತ್ತುತಾನೆ ಅಲ್ ತನ್ಕ ಹೋಗಿದ್ದೆ
ಅಷ್ಟು ಧೈರ್ಯ ಇಲ್ಲ ನನಗೆ
ಯಾಕಪ್ಪಾ
ಹಂಗೆ ನನಗೆ ಗೊತ್ತಿಲ್ಲ
ಒಂದ್ ಗಂಟೆ ಕಟ್ಟಕೂ ಧೈರ್ಯ ಬೇಕಾ
ಹೌದು ಬೇಕಲ್ಲ ಮತ್ತೆ
ಕಟ್ ಬರ್ಬೇಕಿತ್ತಾನೆ
ಇಲ್ಲ ಕಟ್ತಿದ್ದೆ ನಿಂಗು ಕಟ್ಟಿದ್ರೆ ನಿಂಗು ಕಟ್ಟಿದ್ರೆ ನಿಂಗಗೋಸ್ಕರನೇ ಕಟ್ಬೇಕಲ್ಲ
ಅದೇ ನನ್ಗೋಸ್ಕರನಾದ್ರು ಕೇಳ್ಕೊಂಡ್ ಕಟ್ ಬರ್ಬೇಕಿತ್ತಪ್ಪಾ
ಹ ನನಿಗೆ ಅದು ಫ್ಲಾಶ್ ಆಗ್ಲಿಲ್ಲ ನೋಡವಾಗ
ಈಗ ಹೋಗನ್ ಬಾ ಇಬ್ರು
ಹೊಗನ ನಡಿ
ಹ ಏನಾದ್ರು ಕೇಳ್ಕೊಂಡು ಕಟ್ ಬರುವಂತೆ
ಅಷ್ಟೇ ಮಾಡೋಣ ಈಗಿದ್ರಲ್ಲಿ ಬರುತ್ತಲ್ಲ ಇದ್ರಲ್ಲಿ ದಿನ ಮಾತಾಡೋಣ ಇದ್ರಲ್ಲಿ ಬಂದಿರೋ ದುಡ್ಡಲ್ಲಿ ಟ್ರಿಪ್ ಹೋಗೋಣ
ಹ್ಮ್ ಅದೇ ಹದಿನೆಂಟು ರೂಪಾಯಿ ಆಮೇಲೆ ಇಪ್ಪತ್ ರೂಪಾಯಿ ಬರುತ್ತಲ್ಲವಾ ಅದರಲ್ಲಿ ಹೋಗನ
ಆಹ ನಿಜವಾಗ್ಲು ಬರುತ್ತಲೇ ಸ್ವಲ್ಪ ಈಗ ಆಲ್ರೆಡಿ ಮನು ಫ್ರೆಂಡ್ ಎಲ್ಲ ಮನು ಫ್ರೆಂಡ್ ಎಲ್ಲ ಒನ್ ತೌಸಂಡ್ ಮಾಡ್ಕೊಂಡಿದಾರೆ ಗೊತ್ತ ದಿನಾ ದಿನ ಮಾತಾಡಿ ಮಾತಾಡಿ
ಹೌದಾ
ಹೌದು ದಿನಾ ಮಾತಾಡ್ತಾರಂತವರು
ಹ್ಮ್ ಹ್ಮ್ ಹಾಗಾದ್ರೆ ನೀನು ಮತ್ ದಿನ ಮಾತಾಡ್ಬೇಕು
ಟೈಮ್ ಕೊಡಲ್ಲಪ್ಪ ನಮ್ಮಂತವರಿಗೆಲ್ಲ ಎಲ್ಲಿ ಟೈಮ್ ಕೊಡುತ್ತೀರಾ ಬರಿ ಎಲ್ಲಿ ಕೇಳಿದರು ಹೊರಗಡೆ ಇರ್ತೀನ ಹೊರಗಡೆ ಇರ್ತೀನಿ ಹತ್ತು ನಿಮಿಷ ಹತ್ತು ನಿಮಿಷ ಅಂತೀಯ ಹತ್ತು ನಿಮಷ ಆಗುವಷ್ಟರಲ್ಲಿ ನಾನು ಮಲ್ಲಿಗೆ ಬಿಡ್ತೀನಿ ರಾತ್ರಿ ಹತ್ತು ಹತ್ತುವರೆಗೆಲ್ಲ ಕಾಲ್ ಮಾಡ್ತಿಯ ನನಗೆ ನಿದ್ದೆ ಬಂದು ಮಲಗ್ಬಿಟ್ಟಿರ್ತೀನಿ ಅವಾಗ
ಹೌದಾ ನಾನ್ ಏನ್ ಮಾಡ್ಲಪ್ಪಾ ನಿಮ್ಗೆನು ಅಡ್ಗೆ ಮಾಡಿಡ್ತಾರೆ ತಿಂತೀರಾ ನಾವ್ ಅಡ್ಗೆ ಮಾಡ್ಕೊಂಡು ತಿನ್ಬೇಕು
ಹಾ ಹೌದ ಹೌದು ಕರೆಕ್ಟ್ ಅಡುಗೆ ಮಾಡ್ಕೊಂಡು ತಿನ್ಬೇಕು ನೀನು ಎಲ್ಲಿಗೆ ಹೋಗಿದ್ದೆ ಟ್ರಿಪ್
ಚಿಕ್ಕಮಂಗಳೂರಿಗೆ ಹೋಗಿದ್ದೆ
ಚೆನ್ನಾಗಿತ್ತ ಏಲ್ಲ ಟ್ರಿಪ್
ಹ್ಮ ನಾವು ಐದ್ ಜನ ಹೋಗಿದ್ವಿ ಒಂದನಾಲ್ಕ್
ಆದ್ರೂ ಅವಳು ಏನು ಆ ರೇಂಜಿಂಗ ನೀವು ಇಬ್ಬರು ಪೋಸ್ ಕೊಟ್ಬಿಟ್ಟಿದ್ದೀರಾ
ಅದು ಏನಾಯ್ತು ಗೊತ್ತಾ ಅಲ್ಲಿ ಫುಲ್ಲು ಚಳಿ ಇತ್ತು
ಹ್ಮ ಊಟಕ್ಕೆ ಊಟ ಅಲ್ಲಿ ಏನ್ ಅಲ್ಲೇನು ಏನ್ ತಿಂದ್ರಿ
ಅಲ್ಲಿ ಹೋಟೆಲ್ ಅಲ್ಲಿ ಹೊರಗಡೆ ಮಾಮೂಲಿ ಬೆಳಿಗ್ಗೆ ಏನಾದಾರು ಟಿಫನ್ನು
ಹ್ಮ್
ಅದ್ ನಾವ್ ಟಿಫನ್ ಮಾಡೋ ಟೈಮು ಲಂಚ್ ಟೈಮು ಎಲ್ಲಾ ಸಿಂಕ್ ಆಗ್ಬಿಡ್ತಿತ್ತ ಸೊ ಎರಡು ಒಂದೇ ಸರ್ತಿಗೆ ಒಂದ್ ದಿನ ಬಿರಿಯಾನಿ ತಿಂದ್ವಿ
ಹ್ಮ್
ಒಂದಿನ ಟಿಫನ್ ಮಾಡಿದ್ವಿ ಆಮೇಲೆ ಒಂದಿನ ಏನೋ ರೈಸ್ ತಿಂದ್ವಿ
ಹ್ಮ್
ಅಷ್ಟೇ ಮತ್ತೆ ಏನಿಲ್ಲ ಅಲ್ಲಿ ತುಂಬಾ ಚಳಿ ಇತ್ತು ನಾನು ಅದಕ್ಕೆ ಫುಲ್ ಚಳಿ
ಕಂಟಿನ್ಯೂಸ್ ಮಳೆ ಧರ್ಮಸ್ಥಳದಳಂತು ಫುಲ್ ಎಷ್ಟು ಕಂಟಿನ್ಯೂಸ್ ಅಂದ್ರೆ ಫುಲ್ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿತ್ತಾ ಹೌದು ಫುಲ್ ಆಮೇಲೆ ಗೊತ್ತಾ ಈ ಎಕ್ಚುಲಿ ಧರ್ಮಸ್ಥಳ ಕುಕ್ಕಲಲ್ಲ ಏನ್ ಫೇಮಸ್ಸು ಅಂದ್ರೆ ಫುಲ್ಲು ಹಿಿಂದಗಡೆ ಕಾಡ್ ಕಾಡು ಮುಂದ್ಗಡೆೇ ದೇವಸ್ಥಾನಗಳು ಇಷ್ಟ ಚೆನ್ನಾಗ್ ಕಾಣಿಸ್ತಿರುತ್ತೆ ಅಂದ್ರೆ ನೋಡಕೆ ಫುಲ್ ಆಮೇಲಲ್ಲಿ ಎಷ್ಟು ದೇವ್ರ ಭಕ್ತಿ ತೋರಿಸ್ತಾರೆ ಆ ಕಡೆ ಜನ ಅಂದ್ರೆ ನಮ್ ಕಡೆ ಫುಲ್ ಎಲ್ಲಾ ಕ ಒಮ್ಮೇನೆ ಹಂಗ್ ನೋಡಿದ್ರೆ ಏನು ದೇವ್ರ ಭಕ್ತಿ ತೋರ್ಸಲ್ಲ ಏನಿಲ್ಲ ಅಂದರೆ ಅವರು ಫುಲ್ಲು ದೇವರು ಭಕ್ತಿಯವರಿಗೆ ಹೋಗಲ್ಲ
ಹ್ಮ ಅಲ್ಲಿ ಫುಲ್ ಪೀಕ್ ಅಲ್ಲಿ ಹೋಗಿದ್ವಾ
ಹ್ಮ್ ಎಲ್ಲಿ ಯಾವ್ದದು ಮುಳ್ಳು ಮುಳ್ಳೆನ್ಗಿರಿ
ಹಾ ಮುಳ್ಳಯನಗಿರಿ ಹತ್ರ ಅಲ್ಲಿ ಹೆಂಗತ್ ಗೊತ್ತ ಅದು ಫುಲ್ ಫ್ರಿಜ್ ತೆಗದ್ ತಕ್ಷಣ ಹಿಂಗ್ ಬರುತ್ ನೋಡದು ಅಷ್ಟ ಅಷ್ಟೊಂದ ಚಳಿ ಇತ್ತಲ್ಲಿ ನಾನ್ ಅದಕ್ಕೆ ಚಳಿ ಹತ್ತಿ ಅವ್ಳ ಹತ್ರ ಹಂಗ್ ನಿಂತಿದ್ದು
ಕೊಡ್ಸಾತ್ರಿಗ್ ಹೋದಾಗ ಹಂಗೆ ಆಗಿತ್ತು ಫುಲ್ನ್ ಕಿವಿ ಎಲ್ಲ ನೋವು ನೋವಕ್ ಸ್ಟಟ್ ಆಗ್ಬಿಡ್ತ ಮೇಲ್ ಹೋಗ್ತ ಮೇಲ್ ಹೋಗ್ತ ಫುಲ್ ಕಿವಿಒಳಗ್ ಫುಲ್ ನೋವ
ಹ್ಮ್ ಅದ್ರಲ್ಲೂ ಏನು ಕಿವಿಲಿ ಇಟ್ಕೊಳಲ್ಲ ಅಂದ್ರೆ ಏನು ಕಾಟನ್ ಇ
ಹೌದು ಇವರು ಮನು ಅವರು ಹೋಗ್ತಿದ್ದಾರೆ ಇವಾಗ ಸಿಕ್ಸ್ತಿಗೆ
ಹ್ಮ
ಮನು ನಂದನ್ನು ಮನು
ಎಲ್ಲ ಹೋಗ್ತವ್ರೆ
ಬಸವರಾಜು ಮುಟ್ಟೇಶ್ವರ ಹ್ತವ್ರ ಅವರು ಅವೃದು ಎಕ್ಸಾಮ್ ಮುಗ್ಲಂತೆ ಅವ್ರ್ದು ಎಕ್ಸಾಮ್ ಮುಗಸಿದರೆ ಅವರು ಹೋಗ್ತಾ ಇದ್ದಾರೆ ಇವಾಗ
ಹ್ಮ
ಮತ್ತೆ ಏನೀಗ ಊಟಕ್ಕೆ
ಮಾಡ್ಬೇಕಪ್ಪಾ ಏನಾದ್ರು ಅನ್ನ ಸಾಂಬಾರು
ಅನ್ನ ಸಾಂಬಾರ್ ಎಲ್ಲ ಮಾಡ್ಬೇಕಾ ನಾವು ತಿನ್ಬೇಕುಾಗ ಅನ್ನ ಸಾಂಬಾರು ಚಪ್ಪ ಚಪಾತಿ ರೈಸು ಏನೇನಿದೆ ಎಲ್ಲ ತಿಂತೀನಿ ನನಗೆ ಹೊಟ್ಟೆ ಹಸಿವು ಇವಾಗ ಇವಾಗ ಹೊರಗಡೆ ಹೋಗಿದೆ ಇವಾಗ ಹೊರಗಡೆ ಹೋಗಿ ಪಾವ್ಭಜಿ ತಿಿಂದ ಬಂದೆ
ಈವಾಗ ಇನ್ನುೂ ತಿನ್ ಬಂದಿದ್ಯಾ ಆದ್ರರು ಮತ್ತ್ ಹೊಟ್ಟೆ ಹಸಿತೈತೆ
ಹೊಟ್ಟೆ ಹಸಿವು ಆಗ್ತೈತೆ ಮತ್ತೆ ತಿಂತೀನಿ ಇವಾಗ
ನಾನ್ ಸಾಯಂಕಾಲ ಏನು ತಿಂದಿಲ್ಲ ಅದಕ್ಕೆ ನನಗೂ ಹೊಟ್ಟೆ ಹಸಿವು ಹಾಗತೈತೆ
ನಾವ ಅಮ್ಮನ ಜೊತೆ ಮಾತಾಡ್ತಿದ್ದೆ ಬಸಿ ಬಂತಲ್ಲ ಕಾಲ್ ಮಾಡಿದ್ದು ಅವಾಗ
ಹ್ಮ್ ಏನಂದ್ರು ನಿಮ್ಮಮ್ಮ
ಏನಿಲ್ಲ ಬರ್ತೀನಿ ಅಂದೆಲ್ಲ ಬರ್ಲಿಲ್ಲಲ್ಲ ಇವತ್ತು ಅಂತಾತ ಅಂದ್ರು ಇಲ್ಲ ನನಗೆ ಟೈಮ್ ಆಗ್ಲಿಲ್ಲ ಮಲಗ್ ಬಿಟ್ಟು ಟ್ಟಿದೆ ಇಲ್ಲೇ ನಾಳೆ ಬೆಳಿಗ್ಗೆ ಎದ್ ಬರ್ತೀನಿ ಅಂತಂದೆ
ಹ್ಮ್
ಸರಿ ಸೂರ್ಯ ತಮ್ಮ ಎಲ್ಲಿ ಅಂತ ಇಲ್ಲಗ್ ತಮ್ಮ ಎಲ್ಲಿ ಅಂತ ಕೇಳ್ತು ಇಲ್ಲೇ ಹಿಂಗವರ್ಗ ಗಡೆ ಹೋಗಿದ್ದಾನೆ ಅಂತಂದೆ ಮತ್ತೆ ಈಗ ಹೊರೆಗೆ ಹೋಗ್ತಿದೆಾನೆ ನೋಡೋನು ನಾನು ಹೇಳಿದ್ ಮಾತೆ ಕೇಳ್ತಾ ಇಲ್ಲ ಅವನಂತೂ
ಹ ಅಲ್ಲೂ ಮಳೆ ಆಯ್ತಾ
ಹ ಏನ್ ಗೊತ್ತಾ ಮಳೆಗಿನ ಚಳಿ ಜಾಸ್ತಿ ಅಯ್ತೆ
ಹ್ಮ ಹಾ ನಂತೂ ರೂಮ್ ಬಿಟ್ಟೆ ಹೋಗಂಗ ಆಗ್ತಿಲ್ಲ. ಮೂರ್ ದಿನ ಆಯ್ತು ಕಾಲೇಜಿಗೆ ಹೋಗಿಲ್ಲ.
ಯಾಕೆ?
ಹೆ ಸುಮ್ನೆ ಹೋಗಕ ಮನ್ಸಿಲ್ಲ ಬರೀ ಹೊಚ್ಕೊಂಡ್ ಹೊಚ್ಕೊಂಡ್ ಮಲ್ಕೊಂತಿದೀನಿ.
ಏನಿಲ್ಲ ಹೋಗ್ಬೋ ಒಂದು ಕಾಲೇಜ್ಗೆ.
ನಾಳೆ ಮಂಡೆಯಿಂದ ಹೋಗ್ತೀ.
ಹ್ಮ್ ಮೂರು ಜನನು ಹೋಗಿರ್ಲಿಲ್ಲವ ನೀವು ಕಾಲೇಜ್ಗೆ.
ಯಾ ಅವುಳು ಹೋಗ್ತಾಳಪ್ಪ ಸೌಮ್ಯ.
ಓ ಮತ್ತ ಇರುತ್ತಲ್ಲ ಅವ್ರದು.
ಹ್ಮ್ ಅವ ಇಲ್ಲ ಅವರು ಬರಲ್ಲ. ಅವ್ರದು ಸ್ವಲ್ಪ ಬ್ಯಾಕ್ ಇದ್ದಾವೆ. ಸೊ ಅವರ್ ಕಾಲೇಜಿಗೆ ಬರಲ್ಲ.
ಹ ಮತ್ತೆ ಇವಾಗ ಈಗೆಲ್ಲಿ
ಅವ್ರ್ದು ಮ್ಯಾಟರು ನಮ ಕ್ಲಾಸ್ ಅಲ್ಲಿ ಎಲ್ರಿಗೂ ಗೊತ್ತಾಗಬಿಟ್ಟೈತೆ. ಅದೇಗ್ ಗೊತ್ತಾಯ್ತೋ ಗೊತ್ತಿಲ್ಲ. ಎಲ್ರು ನಮ್ ಅಂದ್ರೆ ಮೊನ್ನೆ ಕೇಳಿದ್ರು.
ಯಾರು
ಅವ್ರ ನಮ್ ಕ್ಲಾಸ್ ಅಲ್ಲ ಒಬ್ರು ಇದ್ದಾರ ಹುಡ್ಗೂರ್ ಹುಡ್ಗೂರು
ಹ್ಮ್
ವಿಶ್ವ ಅಂತಿದ್ದಾನ
ಹ್ಮ್
ಅವತ್ ಅವರು ಜಿಮ್ಮಿಗ್ ಹೋಗಿದ್ರು ಅವ್ರ ಹರಿಹರಿಗ್ ಡೈಲಿ ಜಿಮ್ಮಿಗೆ ಹೋಗ್ತಾರೆ.
ಹೌದಾ.
ನಿಮ್ ತಮ್ಮಾನೂ ಜಿಮ್ಮಿಗೆ ಹೋಗ್ತಾನ.
ಇಲ್ಲ ಇವಾಗ ಇವಾಗ ಕಳಿಸಸ್ತಿಲ್ಲ ಅಮ್ಮ ಅವನ ಇವಾಗ. ಓದು ಅಂತ ಹೇಳ್ಬಿಟ್ಟು ಕಳಿಸ್ತಿಲ್ಲ ಓದಾದ್ಮೇಲೆ ಏನು. ಹಾ ಡಿಗ್ರಿಗೆ ಹೋಗುವಂತೆ ಡೈರೆಕ್ಟ್ ಪ್ಲಾನ್ ಏನ್ ಹೇಳ್ತಾ ಇದೀನಿ ಡೈರೆಕ್ಟ್ ಡಿಗ್ರಿಗೆ ಜಿಮ್ ಸ್ಟಾರ್ಟ್ ಮಾಡು ಇವಾಗ ಬೇಡವಾ ಬೇಡ ಬೇಡವೇ ಬೇಡ ಪಿ ಯು ಮುಗಸೋದನಕ ಬೇಡವೇ ಬೇಡ ಅಂತ ಅಂತ ಹೇಳಿದ್ದೀನಿ ನಾನಾವನಿಗೆ.
ಹ್ಮ್
ಅಲ್ಲಿ ತನಕ ಬೇಡ ಡೈರೆಕ್ಟ್ ಡಿಗ್ರಿಗ್ ಹೋಗಕ್ ಸ್ಟಾರ್ಟ ಮಾಡಿದ್ಮೇಲೆ ಜಿಮ್ಗೆ ಸ್ಟಾರ್ಟ್ ಮಾಡುವ ಅಂತ ಹೇಳಿ.
ಹ್ಮ
ಮತ್ತೆ ಜಿಮೀನ್ ಐತೆ ಎಲ್ಲಾ ಹೆಂಗ ಐತೆ ಅವನ್ದು.
ಜಿಮ್ಮನ್ ಡಯೆಟ್ ಎಲ್ಲ ಎ ಡಯೆಟ್ ಏನು ಫಾಲೋ ಡಯೆಟ್ ಏನು ಫಾಲೋ ಮಾಡ್ತಿಲ್ಲ ಅವ್ನ್ ಇವಾಗ ಡಯೇಟ್ ಫಾಲೋ ಮಾಡೋಕೂ ಆಗ್ತಿಲ್ಲ ಅವನಿಗೆ ಈ ಮನೆಯಲ್ಲಿ ಈ ಮನೆಯಲ್ಲಿ ಫುಲ್ಲು ವಿರೋಧಿ ವಿರೋಧಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಈ ಮನೆಯಲ್ಲಿ.
ಇರಲ್ಲಿ ಬಿಡು ಇನ್ನೊಂದ್ ಸ್ವಲ್ಪ ದಿನಲ್ಲ ಮುಗ್ದ ಹೋಗುತ್ತೆ.
ಅದೇ ಇನ್ನೊಂದು ಆರು ತಿಂಗಳು ಈ ವಿರೋಧಿಗಳ ಕಾಟಗಳನ್ನು ತಪ್ಪ ಮತ್ತೆ
ಹ್ಮ್ ಆಮೇ ಬರ ತಾನ ಏನು ಎಲ್ಲಚ್ತಾನಂತ ಅವ್ನ್ ಪಿ ಯು
ಪಿ ಯು ಅವನ್ ನೋಡ್ಬೇಕು ಇವಾಗ
ಹ್ಮ್
ನಾ ಸರಿಮಿಗಂತೂ ಹಾಕ್ಸಲ್ಲಪ್ಪಾ.
ಪ್ಪಾ ಅಲ್ಲಂತೂ ಬೇಡ ನಾನೇ ಹೇಳ್ತೀನಲ್ಲ ಬೇರೆ ಅಲ್ಲ ಎಲ್ಲಾದ್ರು ಹುಬ್ಳಿ ಇಲ್ಲ ಅಂದ್ರೆ ನೋಡಿ ಅಲ್ಲಿ ಎಲ್ಲಾದ್ರು ಮ ತ್ರಾ ಹಾಕಿ.
ನಮ್ಮಮ್ಮ ಏನಂತಿದ್ದೆ ನವೋದಯಕ್ಕೆ ಹಾಕನ ಅನ್ನ ಅಂತಿದ್ದೆ ನಮ್ಮಮ್ಮ.
ಹ್ಮ್
ಫುಲ್ಲು ಸ್ಟ್ರಕ್ಟ್ ಇರ್ತಾಲೆ
ಏ ಬ್ಯಾ ಬೇಡ ಬೇಡ
ಫುಲ್ ಸ್ಟಿಕ್ಟ್ ಇರುತ್ತೆ ಇವನು ಓದೋದಿಲ್ಲ ಎಟ್ಲೀಸ್ಟ್ ಎಲ್ಲರ ಓದ್ತಾನೆ
ಕೇಕಣಂತ ನಮ್ಮ ಅಮ್ಮ
ಅಷ್ಟೊಂದು ನಮ್ದು ನಮ್ದಾರು ಹೆಂಗಿತ್ತ ಹೇಳು
ಹ ಓದಕ್ ಹಾಕದೆ ಚೆನ್ನಾಗಿ ಇಲ್ಲ ಅಂದ್ರೆ ಅವ್ನು ಓದೋದೇ ಇಲ್ಲ ಬೇರೆ ತಲ್ಲಾ ಪುಟ್ರ ಬರಿ ಮ ಮಜಾ ಮಾಡದೆ ಮಾಡ್ತಾನ ಅವನು ಆಮೇಲೆ ಅವನಿಗೆ ಇದ ಹರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಈಗ ನೀಟ್ ಮೇಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವನಿಗೆ
ಹ್ಮ್ ಹೌದು ಹೇಳಿದ ಅವಲ್ಲ
ನೋಡ್ಬೇಕಕ್ ಮತ್ತ
ಹ್ಮ್ ಮೆಡಿಕಲ್ ಫೀಲ್ಡೇ ಬೇಡ ನನ್ಗೆ ಅಂತಾನೆ
ಹ್ಮ ಲಕ್ಷ ಲಕ್ಷ ಕೊಟ್ಲೆ ಕಟ್ಟಿ ಬೇರೆ ಕಶ ಹಾಕ ಬದ್ಲಿ ನವೋದಯಕ್ಕೆ ಹಾಕಿದ್ರೆ ಚೆನ್ನಾಗಿ
ಹ್ಮ್ ಮತ್ತ ಮತ್ತೆ ಎಲ್ಲೋಗದ್ ನೀನು ರಜೆ ಆಯ್ತಾ ಇವಾಗ
ಏನು
ಹ್ಮ ಕಾಲೇಜ
ಕಾಲೇಜಗೂ ರಜೆ ಇದೆ ಇವಾಗ ಫಿಫ್ಟೀನ್ತ್ವರೆಗೂ ರಜೆ ಇದೆ ಫ್ಟೀತ್ವರೆಗೂ ರಜ ತೆದೆ ಆದ್ರ ಹೋಗಬೇಕು ಹನ್ನೊನೇ ತಾರಕು ಒಂದು ನಮ್ಮದು ಇಂಟರ್ನ್ಶಿಪ್ ಇನ್ನೊಂದು ಕೆಲಸ ಇದೆ ಅದನ್ನ ಮುಗಿಸ್ಕೊಬೇಕು
ಹ್ಮ್ ಹ್ಮ
ಮುಗಿಸಕೋಬೇಕು ಫಿಫ್ಟೀನ್ಂತಿಂದ ಪ್ಲೇಸ್ಮೆಂಟ್ ಟ್ರೈನಿಂಗ್ ಸ್ಟಾರ್ಟ್
ಓ ಆಯ್ತು ಆಮೇಲೆ ಎಲ್ಲಾ ಫುಲ್ ಹಂದುಡಿ ಅದ್ಮೇಲೆ
ಹ ದ್ಯೂಟಿಯ ಸ್ಟಾರ್ಟ ಆದ್ರೆ ಸಾಕು ರು ಹ್ಮ್ ಹೌದು ಎಲ್ಲರೂ ನೀವೇ ಆರಾಮಾಗ್ತೀರಾ ನಾನೇ ಆರಾಮಾಗಿರದ ಯಾವಾಗ್ಲೂ
ಅವಾಗ ನೀನ್ ದುಡತಿರ್ತಿಯಲ್ಲಾ ನೀನು ಅರಾಮು
ದೇವರು ಆ ಭಾಗ್ಯನೇ ಕೊಟ್ಟಿಲ್ವಾ ನನಗೆ ಅನ್ತೆ ಒಂದೊಂದ್ಸರಿ
ಹ್ಮ್ ಇಲ್ಲ ತಗೋ ನೀನ್ ಒಂದ್ ಒಂದ್ಸರ್ತಿ ದುಡಿಯಕ್ ಸ್ಟಾರ್ಟ್ ಮಾಡು ನಾನು ಸೂರ್ಯ ನೀನ್ ಆರಾಮಾಗಿ ನೋಡ್ಕೊಂತೀವಿ
ಮುಡಣ
ಫುಲ್ ರಾಣಿ ರಾಣಿ ತರಾ ನೋಡ್ಕೊಂತೀವಿ ಇಬ್ರು ಸೇರ್ ನಿಮಿಂದ
ಹೌದೌದು ಈಗ ಇದು ಏನೀಗ
ಈಗೇನ್ ಕಡ್ಮಿ ಮಾಡಿದೀವಿ ಹೇಳು ಇವಾಗ್ಲೂ ಹಾಗೆ ನೋಡ್ಕೊಂತೀವಲ್
ಪಪ್ಪಪ ಸುಮ್ಮನೆರರಿ ಮುಚ್ಚ್ರಿ ಬಾಯಿ ಇಬ್ಬರು ಸೇರಿ ನೀವು ಇವಾಗ ಊಟಕ್ಕೆ ಏನ್ ಗೊತ್ತಾ ಇವಾಗ ಊಟಕ್ ನಾನು ಚಪಾತಿ ಅನ್ನ ಸಾಂಬಾರ್ ತಿಂತೀನಿ
ಹ್ಮ್
ಹ್ಮ್ ನೆಕ್ಸ್ಟ್
ನಾವು ಏನಾದ್ರು ಮಾಡ್ಬೇಕಪ್ಪಾ ಬೇಜಾರು ಮಾಡಕ ಎದ್ರು
ಅಕ್ಕ ಟ್ರಿಪ್ಪಿಗೆ ಹೋಗಿದ್ದಾಳಾ ಲಕ್ಷ್ಮಿ ಅಕ್ಕ
ಗೊತ್ತಿಲ್ಲ ಫೋನ್ ಮಾಡಿಲ್ಲ ನಾನು
ಅವಳು ಸ್ಟೋರಿ ಹಾಕಿದ್ಲು ಇನ್ಸ್ಟಾಗ್ರಾಮಲ್ಲಿ
ಹೌದಾ ನನ್ ನೋಡಿಲ್ಲ ಅನ್ಸುತ್ತೆ
ಬಸಿಗೆ ಹೋಗಿರೋದು ಹ್ಮ ಇವಾಗ ಟ್ರಾವೆಲ್ ಮಾಡೋದೆಲ್ಲ ಸೇಫಾ
ಏನಪ್ಪಾ ಗೊತ್ತಿಲ್ಲ
ಮತ್ತುತ್ತ ಕೇಳಿ ನೋಡ್ಬೇಕು ಅವರಿಗೆ ಟ್ರಾವೆಲ್ ಮಾಡೋದೆಲ್ಲ ಸೇಫಾ ಅಂತ
ಹೂ ಕೇಳ್ಬೇಕು ನನ್ ಫೋನೇ ಮಾಡಿಲ್ಲ ಅವಳಿಗೆ ಒಂದ್ ವಾರ ಮೇಲೆ ಆಯ್ತು ನೋಡೇನಿಲ್ಲ ಅವಳು ಹಾಕಿರೋಡು ಫೋಟೋಸ್